ಹ ಕೇಳಿಸ್ತಿದೆ.
ಊಟ ಆಯ್ತಾ.
ಹಾ ಆಯ್ತು.
ಹಾ ಆಯ್ತು ಏನ್ ಮಾಡಿದ್ರಿ.
ಹ ಪಡೋಗರಿ.
ಪುಡಿಯೋಗ್ರೆ. ನ. ನಮ್ದು ಇವತ್ತು. ತೃನ್ನ
ಹೌದಾ ನಿಮ ಕಾಲೇಜ್ಗೆ ಹೋಗಿಲ್ಲ ಕಾಲೇಜ್ ಇಲ್ವಾ
ಇಲ್ಲ ಕಾಲೇಜ್ ಇವತ್ತು
ಹೌದ ಮತ್ತೆ
ಎಲ್ಗೋಗಿದ್ರಿ ಪ್ರವಾಸ ನಿನ್ನೆ
ನಿನ್ನೆ ಹೋಗಿಲ್ಲ ಎಲ್ಲೂ
ನಾವು ಎಲ್ಗೂ ಹೋಗಿಲ್ಲ
ಹೌದ ಇವತ್ ಹೋಗ್ತೀನಿ ಅಂದ್ರಿಲ್ಲ ಮತ್ತೆ
ಹಾ ಹೋಗ್ತೀವಿ ಮ ಒಂದು ಎರಡು ಗಂಟೆಯಿಂದ
ಹೌದಾ ಎಲ್ಲ ಹೋಗ್ಬೇಕು
ನಾವು ಇಲ್ಲೇ ು
ಹೌದಾ ಇ ಊರಲ್ಲ ಇದಿದ್ದೀರಾ
ಹಾ ಊರಲ್ಲಿದ್ದೀವಿ
ಹ್ಮ ಹ್ಮ
ನೀವೆಲ್ಲಿದ್ದೀರಾ
ನಾನು ಕಾಲೇಜ್ ಮುಗಿಸ್ಕೊಂಡು ಬಂದೆ ಇವಾಗ
ನೆಕ್ಸ್ಟ್ ಪ್ರವಾಸ ಎಲ್ಗೋಗ್ಬೇಕು
ಇವತ್ತುೂ ಹ್ಮ್ ಇ ಮದ್ುವೆ ಐತೆ
ಹಾ ಹಾ
ಅಲ್ಲೋಗ್ಬೇಕು ಮಂಡ್ಯ ಹತ್ರ
ಮಂಡಿಯ ಆತಾನ
ಹಾ ಅಲ್ಲಿ ಹೋಗ್ಬೇಕು
ಹಾ
ನೋಡುವ ಇನ್ನೂ ಟೈಮ್ ಇದೆ ಮತ್ತುತ್ತು ಎಕ್ಸಾಮ್ ಇತ್ತು ಲ್ಯಾಬು
ಹಾ
ಹೌ
ಪುಳಿಯೋಗ್ರಿ ಹೆಂಗ್ ಮಾಡೋದು
ನೀವ್ ಹೆಂಗ್ ಮಾಡಿದ್ರಿ
ನಾವು ಚಿತ್ರನ್ನ ಟೊಮ್ಯಾಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡು ಒಗ್ಗರಣೆ ಅಕ್ಕಿ ಅದರಲ್ಲಿ ಪೂ ಆಮೇಲೆ ಇದು ಅರಶಿಣ ಪುಡಿ ಹಾಕಿ
ಹ್ಮ್
ಹ್ಮ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಕಿ ಅದ್ರಲ್ಲಿ ಕಡಲೆಬೀಜ ಹಾ ಆಮೇಲೆ ಎಲ್ಲ ಹಾಕಿ ಇದು ಸ್ವಲ್ಪ ಬೇಂದ್ಮೇಲೆ ಮೇಲೆ ಅ ರೈಸ್ ಅನ್ನ ಹಾಕಿ ಕಲ್ಸೋದು ನಿಂಬೆಹಣ್ಣು ಉಳಿ ಹಾಕಿ
ಹ್ಮ ಹ
ನಿನ್ನೆ ರಾತ್ರಿ ಇನ್ ಊಟ ಮಾಡಿದ್ರಿ
ನಾನೇನುೂ ಮಾಡೇ ಇಲ್ಲ ಸರಿ ಇತ್ತು
ಹಾ ಹಾ
ಮನೆಯ ಕಡೆ ಎಲ್ಲಾ ಹಿಂಗಿದ್ದಾರೆ
ಹ್ಮ್ ಪರವಾಗಿಲ್ಲ ನಿಮ್ದು
ನಮ್ಮ ಮನೆಯಲ್ಲೂ ಎಲ್ರೂ ಚೆನ್ನಾಗಿದ್ದಾರೆ
ಹ್ಮ್ ಮತ್ತೆ ಮತ್ತೆ ಹೇಳಿ
ಫ್ರೆಂಡ್ ಜೊತೆ ಮತ್ತೆ ಪ್ರವಾಸ ಎಲ್ಲಿಹೋಗಬೇಕು ರಜಾ ಇದ್ದಾಗ ಕಾಲೇಜ್
ಮಂಗಳೂರು ಚಿಕ್ಕಮಂಗಳೂರು
ಚಿಕ್ಕಮಂಗಳೂರು ಕಡೇನ
ಹ್ಮ್
ಹೋಗಿದ್ರಾ ಯಾವಗಾನ
ಒಂದು ಸತಿ ಹೋಗಿದ್ದೆ
ಒಂದ್ಸರ್ತಿ ಹೋಗಿದೆ ಹೆಂಗಿತ್ತು ವಾತಾವರಣ ಅವಾಗ
ಚೆನ್ನಾಗಿತ್ತು ಇದು ಕೋಲ್ಡ್
ಹು ಹಾ ಹಾ
ಅದಕ್ಕೆ
ಎಕ್ಸಾಮ್ ಎಲ್ಲಾ ಹೆಂಗ್ ಬರದ್ರಿ ಇವತ್ತು
ಪರ್ವಾಗಿಲ್ಲ ಚೆನ್ನಾಗೆ ಆಯ್ತು
ಮತ್ತೆ
ಹೇಳ್ಬೇಕ
ನಿಮ್ಮೂರ್ ಕಡೆ ಎಲ್ಲಾ ಏನ್ ಬೆಳೆ ಬೆಳೀತಾರೆ
ರಾಗಿ
ಹ್ಮ್
ನಿಮ್ದು
ನಮ್ಮೂರ್ ಕಡೆ ಅಡ್ಕೆ
ಓ ಎಲ್ಲಾ ಎಲ್ಲಾರ ಮನೆಹತ್ರ ಇರ್ಬೇಕಲ್ಲ
ಹಾ
ಎಲ್ಲಾ ಕಡೆ ಇರ್ಬೇಕಲಾ
ಆ ಹಾ
ಅಂದ್ರೆ ಎಲ್ಲಾರ ಮನೆಲ್ ಹತ್ರ ಇರುತ್ತಲ್ಲ ನಿಮ್ ಕಡೆ.
ಹಾ
ನಿಮ್ಮನೆೇ ಹತ್ರನು ಐತ
ಹಾ ನಮ್ಮ ಮನೆ ಹತ್ರ ಐತೆ
ನಿಮ್ದೇನೆ
ಹ ನಮ್ದೆ.
ಹ್ಮ್ ಮತ್ತೆ ನಿಮ್ಮ ಅಪ್ಪ ಅಮ್ಮ ಎಲ್ಲಾ ಚನ್ನಾಗಿದರ
ಏನ್ ರೀ
ನಿಮ್ಮಪ್ಪಾ
ನಮ್ಮಪ್ಪ ಮ್ಮ ಎಲ್ಲಾ ಮನೇಲ್ಲ ಇದಾರ ಇವತ್ತು
ಕೆಲಸಕ್ಕೆ ಹೋಗಿಲ್ಲೇನು
ಇಲ್ಲ ಹೋಗಿಲ್ಲ ಇವತ್ತು
ಯಾಕೆ
ನಾ ಅಪ್ಪ ನಾ ಅಪ್ಪ ನಮ್ಮ ಅಮ್ಮ ಎಲ್ಗ ಹೋಗ್ತ್ವರೆ ಇನ್ನ ಫಂಕ್ಷನ್ ಐತೆ ಅದಿಕ್ಕೆ ಮನೇಲ್ಲಿದ್ದಾರೆ
ಹ್ಮ್ ಮತ್ತೆ
ಮತ್ತೆ
ಕೇಳ್ಬೇಕು
ಇವಾಗ ಮಧ್ಯಾಹ್ನ ಊಟ ಏನ್ ತಿನ್ಬೇಕು ಅಂತ ಇದ್ದೀರಾ
ಏನ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಹ ವಾದ್ರೆ ತಿನ್ನೋದು ಇದು ಕೋಲ್ಡ್ ಆಗೆತೆ ಜಾಸ್ತಿ ಆಯಿಲ್ ಐಟಮ್ಸ್ ತಿನ್ನಕಾಗಲ್ಲ
ಹ್ಮ್ ಹ್ಮ
ಹ್ಮ್ ಇನ್ನು ಜಾಸ್ತಿ ಆತತ ಹೌದ್ ಫುಲ್ಲೂ ಜಾಸ್ತಿ ಏನಾದ್ರೂ ಹೇಳಿ ಇದಾಗಿರೋದಕ್ಕೆ ಏನಾದ್ರು ಮಾಡಬೋದ ಅಂತ.
ಫ್ರೆಂಡ್ಸ್ ಎಲ್ಲಾ ಹೆಂಗಿದ್ದಾರೆ
ಎಲ್ಲ ಎಲ್ಲೊದ್ರೂ ಊಟ
ಹಾ
ಹೇಳಿ ಇತ್ತ ಇದಕ್ಕೆ ಸೊಲ್ಯೂಷನ್
ಏನು ಕೇಳಿಸ್ತಾ ಇಲ್ಲ ಹಲೋ
ಹಲೋ
ಹಾ ಹೇಳಿ
ಇದಕ್ಕೆ ಏನಾದ್ರು ಮಾಡ್ಬೋದ ಅಂತ ಕೇಳಿದ್ರೆ ಕೊಳ್ಳ ಕೊಳ್ಳಾಗಿದರು
ಹಾ ಮಾಡ್ರಿ ಬಿಸ್ ನೀರ್ ಕುಡರಿ ಒಂದೆರೆಡ್ ದಿನ
ಹ್ಮ
ಹೋಗದು
ಅದಲ್ಲ ಬಿಟ್ರದಾರ
ಬಿಟ್ಟರೆೆ ಬೇರೆ ನೀರ್ ಕಾಸಿ ಅದು ವಿಕ್ಸಿನ್ ಡಬ್ಬಿ ಇರುತ್ತಲ್ಲ
ಹ
ಅದು ನೀರಲ್ಲ ಹಾಕಿ ಮ ಬೆಸ್ ಶೀಟ್ ತುಂಬಾ ಹೊತ್ಕೊಂಡು ಮಲ್ಗ್ ಬೇಕ್
ಹೌದ
ನಿಮಗ್ ಅಡ್ಗೆ ಏನೇನ್ ಬರುತ್ತೆ ಮಾಡಕ್ಕೆ
ಒಂನ್ನಿಂಶ
ಹಲೋ
ಒನ್ನ ನಿಮಿಷ
ನೀವ ಈಗ ಅಡ್ಗೆ ಏನೇನ್ ಬರುತ್ತೆ ಮಾಡಕ್
ದೋಸಾ
ದೊಸಾ ಆಮೇಲೆ
ಹ ಚಪಾತಿ ಹ್ಮ
ಚಪಾತಿ ಯ ಹೆಂಗ್ ಮಾಡ್ಬೇಕು
ಆ
ಹಾ
ಅದಾದ್ಮೇಲೆ
ಹಾ
ಅದಾದ್ಮೇಲೆ ಸ್ವಲ್ಪಹೊತ್ತು ಬಿಟ್ಟು
ಹ್ಮ್
ಹಾ ಮತ್ತ
ಅದಾದ್ಮೇಲೆ ತಿನ್ಬೇಕು
ಏನ್ ರೀ
ನಿಮಗೆೇನ್ ಬೇಕು ನಿಮ್ದೇನ್ ಬರ್ತು
ನನಿಗೆ ಉಪ್ಪಿಟ್ಟು ಮಾಡಕ್ ಬರುತ್ತೆ ಸ್ಯಾವಿಗೆ ಉಪ್ಪಿಟ್ಟು
ಹ್ಮ್
ಅದು ಟೊಮಾಟೊ ಹಸರುಗಾಯಿ ಈರುಳ್ಳಿ ಎಲ್ಲ ಹಚ್ಕೊಂಡು
ಹೆಸರುಗಂದ್ರ
ಹಸರುಗಾಯಿ ಅಂದ್ರೆ ಇದು ಮೆಣಸಿನ್ಕಾಯಿ
ಕೆ
ಅದ್ ಹಚ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಚ್ಕೊಂಡು
ಹ
ಆ ಆಮೇಲೆ ಇದು ಹುಣಸೆ ಹುಳಿ ನೀನ್ ಹಾಕೊಂಡು ಹಹ ಶ್ಯಾವಗೆರ್ ತಲ ಅದು ಉರ್ಕೋಬೇಕು ಒಂದ್ ಸ್ವಲ್ಪ ಆಮೇಲೆ ಒಗ್ಗರಣೆ ಹಾಕಿ ಹಕಿ ಸಾಸಿವೆ ಜೀರ್ರಿಗೆ ಒಗ್ಗರಣೆ ಹಾಕಿ ಕೊತ್ತಂಬ ಇದು
ಹಾ
ಕರ್ಬೇನ್ ಸೊಪ್ಪ ಇರುತ್ತಲ್ಲ ಅದ್ರಲ್ಲ ಹಾಕಿ ಎಲ್ಲ ನಮಗೆ ಟೊಮೆಟೊ ಎಲ್ಲ ಹಚ್ಕೊಂಡಿರ್ತೀವಲ್ಲ ಅದು ಅದ್ರಲ್ಲ ಹಾಕಿ ಅದು ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು
ಓಕೆ
ಅದಾದ್ಮೇಲೆ ಚೆನ್ನಾಗ್ ಕುದಿ ಬಂದ್ಮೇಲೆ ಸಾವ್ಗೆ ಹಾಕಿ ಸ್ವಲ್ಪತ್ತು ಇದು ಸ್ಟೌವ್ ಕಮ್ಮಿ ಮಾಡಿ ಡಿ ಬಿಡ್ಬೇಕು
ಹಾ
ಅದಲ್ಲಿ ನಮಗೆಷ್ಟು ಉಪ್ಪು ಉಳಿಬೇಕು ಅಷ್ಟು ಹಾಕೋಬೇಕು
ಹೌದಾ
ಹಾ
ಸತ್ತತಿ ಏನ್ ಬೇರೆ ಏನಾದ್ರು ಮಾಡಕ್ ಬರ್ತ
ಮತ್ತೆ ಬೇರೆ ಇಲ್ಲ ಅಷ್ಟೇ ಬರದು
ಷ್ಟತ
ಹಾ ನೀವ ಹೇಗೆ
ನ ಕೊಡನ ಬರಿತ
ಈವ ಕಾಲಜ್ ರಜಾ ಎಲ್ಲೋ ಹೋಗ್ತೀರಾ ಹೋಗ್ತೀರಾ
ಕಕಡ ಇಲ್ಲಾದ್ರೂ ತಿಳ್ಕೊಂಡ್ ಬರದು ಇತ ಕತ್ತು ಹೋಗ ನ ಇಲ್ಲ ಹುಷಾರಿಲ್ಲ
ಪ್ರವಾಸ ಆದದ್ರೆ ಎಷ್ಟು ದಿನ ಇತ ಿರ
ನಾ ರ ಹೋಗ್ಬೇಕು ನೆಕ್ಸ್ಟ್ ಇದೇ ತರ ನಾಲಐದುದಿನಲ್ಲ ಹೋಗಿ ಬರ್ಬೇ ಅ ಸರಿ ಮತ್ತೆ